ಹಲೋ ಹಲೋ
ಹಲೋ
ಹ್ಮ ಕೇಳಿಸ್ತಾವ ಹಲೋ ಕೇಳಸ್ ತಿದ್ದ
ಹಾ ಕೇಳಸ್ತಾವಣ
ಹ್ಮ್ ಕ್ಲಾಸ್ ನಿಮ್ಗೆ ಯಾವತ್ತಿಂದನಾ
ಕ್ಲಾಸು ಸರ್ ಅವರು ನಮ್ಮ ಸ್ಟಾಫೇ ನಮ್ಮ ಹಾಸ್ಪೆಟ್ಲೆ ಅವರು ಹೋಗಬ್ಬಿದ್ದ ಜಿ ಒಂದ್ ಐತೆ ಅವರು ಯಾವಾಗ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇರೋದು ಅವ್ರು ಐ ಸಿ ಯು ಇಲ್ಲಿನ ಏನೋ ಓಟಿಲ್ ಇರ್ಬೇಕು ಅವರು ಅಸರ್ ಅದಕ್ಕೆ ಆ ಸರ್ ಕರೆಕ್ಟಗ ಅಟೆಂಡ್ ಮಾಡ್ತಾ ಇಲ್ಲ ತಗತಾ ಇಲ್ಲ ಅವರು ಅವ್ರ ಇಷ್ಟ ಬಂದಾಗ ಬತ್ತಾರ ಇಲ್ಲಾಂದ್ರ ಬ
ಈಗ ನಿನ್ನ ಫೋರ್ತ್ ಇಯರ ನೀನು
ಹ್ಮ್ ಇವಾಗ ಫೋರ್ತ್ ಇಯರ್
ಫೋರ್ತ್ ಇಯರ್ ಅಲ್ಲಿ ಏನೇನ್ ಕಾನ್ಸೆಪ್ಟ್ ಬಂದು ಏನೇನ್ ಸಬ್ಜೆಕ್ಟ್ ಬಂದದು
ರಿಸರ್ಚ್ ಗತ್ತದ ಮತ್ತೆ ಒಬ ಗತ್ತದ
ಹಾ
ಕಮ್ಯನಿಟಿಟು ಹ್ಮ
ಗೈನಿಕ ತಾನೆ
ಹಾ ಗೈನಿಕ
ನಿಮ್ದು ಥರ್ಡ್ ಇಯರ್ ಸೆಕೆಂಡ್ ಇಯರ್ಲಿ ಇರ್ಲಿಲ್ವೈನಿಕು
ಆವಾಗಿತ್ತು ಅವಾಗ ಔಟ್ ಸೈಡ್ ಇಂದ ಕರಿಸ್ತಾ ಇದ್ರು ಅದು ಪಾರ್ಟ್ ಒನ್ ಇವಾಗ ಪಾರ್ಟ್ ಟು
ಹ
ಪಾರ್ಟ್ ಒನ್ ಬೇರೆ ಪಾರ್ಟ್ ಟು ಬೇರೆ ಸೆಮ್ ವೈಸು
ಆದ ನಿ ಇಗ
ಓಬಿಜ್ ಇನ್ನ ಅದೇ ಫಸ್ಟ್ ಸೈಮ್ ಮದ ಇನ್ನ ಕಂಪ್ಲೀಟ್ ಮಾಡಿಲ್ಲ ಆ ಹಾ ಇಲ್ಲ ಆಗ ಏನು ಏನಂದ್ರೆ ಪೋಸ್ಟಿಂಗ್ ಕಳಸರ್ ಒಂದ್ವರ್ ತಿಂಗಗಳ. ಆದ್ರೆ ಏನಂದ್ರ ಏನ ಅಂತ ಕರೆಕ್ಟ್ಗಿ ಯಾರು ಬಂದ ಗೈಡು ಮಾಡಿಲ್ಲ. ಈ -ಅ ಈಗ ಏನ್ ಆಗುತ್ತ ಓಬಜಿಯಲ್ಲಿ ಅಂತ ಏನು ಏನು ಗೊತ್ತಿಲ್ಲ.
ಹ್ಮ್
ಓ ಒಬ್ರು ಬಂದು ಯಾರಾರು ಗೈಡ್ ಮಾಡದ್ರಸರ ಇತ.
ಓಟಿ ಪೋಸ್ಟಿಂಗ್ ಇನ್ನ ಆಗಿಲ್ವಾ.
ಹ್ಮ -ಹ್ಮ- ಆಕ್ಲಿಲ್ಲ ನಮ್ಗ ಓಟಿಗಾನ. ಐಸ ಯುಗ್ ಹಾಕಿರ್ನಿಲ್ಲ ಮಾಮೂಲಿ ವಾರ್ಡ್ಗ್ ಹಾಕಿದ್ರು ಎಮರ್ಜೆನ್ಸಿಗ್ ಹಾಕಿದ್ರು. ಮತ್ತೆ ಓಪಿಡಿಗ ಹಾಕಿದ್ರು.
ಹ್ಮ
ಮತ್ತೆ ಎನ್ ಐ ಸಿಗ ಒಂದೇ ಒಂದೇ ಒಂದ್ ದಿನ ಹಾಕಿದ್ರು ಅಷ್ಟೆ.
ಎ- ಐ- ಸಿ- ಯು- ಓ- ಬಿ -ಜಿ- ಓ -ಟಿ -ಇವೆಲ್ಲ ಇಂಪಾರ್ಟೆಂಟ ಈ ಕಪಿಂಕು
ಓ-ಬಿ- ಜಿ -ನಮ್ಮ ಹಸ್ಪಿಟ್ಲ್ ಇಲ್ಲ ಬೇರೆ ಮಾರ್ಕೆಟ್ಗೆ ಹೋಗ್ಬೇಕು
ಹ್ಮ
ಓಟಿನ ನಮ್ಗ ಅಲೋ ಮಾಡಿರ್ನಿಲ್ಲ ಏನೋ ಬೇರೆ ಸ್ಟೂಡೆಂಟ್ ಬಂದು ಏನೋ ಪ್ರಾಬ್ಲಮ್ ಮಾಡ. ನಮ್ ಅಲೋ ಮಾಡಿರ್ಲಿಲ್ಲ ಅದಕ್ಕೆ ಇಂಟರ್ನ್ಶಿಪ್ಗ ಒಬ್ಬರ್ನ ಹದಿನೈದು. ಹದಿನೈದು ದಿನ ಆಗ್ತಿಮಿ ಅಂತ ಹೇಳಏಳರ ನೋಡಮ್ಮ ಅದೇನ್ ಮಾಡ್ದಾರ. ಒಂದು ಸೆಮ್ ಎಕ್ಸಾಮ್ ಕೊಟ್ಟಿಲ್ಲ ಅಂತ ಹೇಳದ್ನಲ ಆ ಸೆಮ್ ಎಕ್ಸಾಮ್ ಕೊಟ್ರ ಮಾತ್ರ ಇಂಟ್ರೆನ್ಸ್. ಶಿಪ್ಪ ಹಲೋ ಮಾಡಿದಾರಂತ ಇಲ್ಲಾಂದ್ರರು ಮಾಡಲ್ವಂತ ನೋಡಮ್ಮ. ಏನೋ ಅದು ಆ ಎಕ್ಸಾಮು ಡಿಸೆಂಬರ್ ಕೊಡ್ತೀಮಿ ಅಂತ ಹೇಳಾರ.
ಹ್ಮ್
ಏನೇನ್ ರೂಲ್ಸ್ ಮಾಡಿದಾರ ಏನ ಗೊತ್ತಿಲ್ಲ ಈ ಸೆಮ್ ಇಸ್ ನಮ್ಗೆ ಫಸ್ಟ್. ಬಂದ್ಬಿಟ್ಟದ ನಮ್ದೇ ಫಸ್ಟ್ ಬ್, ಆಮೇ ಕಾಲೇಜು ಹೊಸಿ ಪ್ರಾಬ್ಲಮ್ ಆಯ್ತಿಲ್ಲ ಮಾತ್ರ ನಮ್ ಬ್ಯಾಚರ್ ಮಾತ್ರ.
ಹ್ಮ-ಮಾಡುದ ಹ್ಮ- ಯೋಳು ಪಿಂಕು.
ಹಗೆ ಓಡ್ಬೇಕು ಅಕ ನೀನೆ
ತಪ್ಪಲೆಟಲ್ಲ ಪ್ರತೊ ಮಾ ಮಾಡ
ಏನ್ ಮಾಡಿದ್ರಿ ಹಡ್ಗ.
ಏ -ನಾನು ಆರು ಕಾಲಗೆ ಬಂದು ಅತ್ತೆ ತರಕಾರಿಕ್ಕಿ ಬೇಳೆ ಸಾಂಬಾರು ಮಾಡಿತು. ಅಲ್ಲಿಗೆ ನಾನ್ ಬಂದು ಹಪ್ಳ ಹಾಕಿ ರೈಸ್ ಮಾಡ್ದ್. ಅದ್ನೇ ತಿಂದ್ಬೋ ಹೇಳ್ದಾಳು
ಪೂರ -ನಾ -ಸ್ಕೂಲ್ ಸೇರಿಸ.
ಅತ ನಿಮ್ಮಾ ಒಂದು ಇನ್ನು ಕ್ಯಾಶಟ್ ಇನ್ಕಮೇ ಇಲ್ಲ ಕಣ ವೈಫ ಅವ ಹೆನ್ಗ ಪ್ರೂಫ್ ಕೊಟ್ಬಿಟ್ಟ ಬಂದೀನಿ. ನಿಮವ ಕ್ಯಾಸ್ಟ್ ಇನ್ಕಮ್ ಮಾಡಿಸೇ ಇದ ಮಾಡ. ಯ್ದಿಂದ
ಅವ ಎಲ್ಲ ಸ್ಕೂಲುಕ್ ಸೇರಿಸಸ ಓದೋರಸರ ಸೇರಿಸಸನೇನಪ್ಪಪ
ಮೇಡಮ್ ನಮ್ ಹಸ್ಬೆಂಡ್ ಇಲ್ಲ ಅಲ್ಲಿ ತನಕ ನಂದೇ ಇಟ್ಕೊಂಡಿರಿ ಅಂತ ತಂದ್ಬಿಟ್ಟು ನಾನೇ ಕ್ಯಾಶ್ ಇನ್ಕಮ್ ಕೊಟ್ಟೀನಿ ಅವ್ರ್ದು ಫೋಟೋ ತಗೊಂಡಮ್ಮ ಸಾಲ ದಾಖಲೈ. ಎತ್ಕೊಂಡ್ ಬನ್ನಿ ಅಂತಂತ ಸಂಕ್ರಣ ಅದನ್ ಮಾಡ್ಸಕು- ಫೋ, ಟ್ಟ -ತೆಗೆದು ಕೊಟ್ಟಿಲ್ಲ ನಿಮ್ಮ ಮಾವ ದಿನೇ ನಾನು ಹೇಳ್ತಾನೆ ಅವಿ.
ಅದ ಏನ್ ಬುಸಿ ಆಗಿದ್ದ ನಗೆ,
ಹೇ- ನಿಜ ಯ- ಪಿಂಕು ಇಲ್ಲ ಯಾರ ಪಿಂಕ್ ಇಲ್ಲಿಜ್ಜಪುರದಲ್ಲಿ ಹೋಗ್ಬಿಟ್ಟದೆ ಹೆಣ್ಮಕ್ಳುಗಿ ಮಕ್ಕಳನ ಅಡ್ಮಿಷನ್, ಮಾಡಬ ಬರೋರು ನನ್ಗೆ ಇದಾಗ ಊಟದ, ಸುನಾಲ್ ಮನಲ್ ಇತ್ಕಂತ ಯನಾರು ಒಂದು ಮಾಡಮ ಒಂದ. ಅನ್ನೋದಿಲ್ಲ ನಿಮ್ಮ ಮಾವ ಸುಮ್ಮ್ನಲ್ಲಿ
್ಮ ಯಾರಾರು ಸಪೋರ್ಟಿವ್ ಆಗಿರ್ಬೇಕಕ್ ಕಣ
ಗೊತ್ತಾಗಿಲ್ಲ
ಒಂದೊಂದ್ ಪ್ರಾಬ್ಲಮ್ ಒಂದೊಂದಕ್ಕೂ ಎಷ್ಟಷ್ಟು ಟೆನ್ಷನ್ ಮಾಡ್ಬಿಡ್ತಾವ ಗೊತ್ತ ಯಾರು ಇಲ್ದೊ ಟೈಮ್ಲಿ ಯಾರು ಇಲ್ವಲ್ಲಾಂದಂಗ
ಹತ್ ಗಂಟೆಗೆ ನನ ಏನ್ ಮಾಡಿಸ್ಬೇಕು ಹತ್ತು ಗಂಟೆ ಮೇಲೆ ಅನ್ನೋದ್ ಬೆಳಗ್ಗೆಿನಾಗ ಏಳ್ ಗ ಗಂಟೆಗೆ ಇಲ್ಲಿಂದೇ ಎತ್ಕೋಗ್ಬೇಕೇಟ್ು ನಾನು ಯಾಕ ಪುನ ಅಲ್ಲಿಂದ ಬಂದು ಪುನ ಇಲ್ಲಿಂದ ಹೋಯ್ತೀನಿ ಅಂದ್ರ ಅದೆಲ್ಲ ಸುಳ್ಳು ನಿಮ್ಮ ಆವ ಟ್ರ್ಯಾಕ್ನೇ ಚೇಂಜ್ ಮಾಡ್ಬಿಟ್ಟಿರ್ತಾನ ಇಲ್ಲಿಂದೆ ಹೋಗಿ ಅಲ್ಲಿ ಬರಗ್ಲಿ ಏೇನ್ ಮಾಡ್ ಬೇಕು ಅವ್ರಗ ಜೆರಸು ಅದು ಇದು ಫಾರ್ಮ್ಗಳನೆೆಲ್ಲ ತಕ್ಕ ಮಾಡಸ್ರ ಮಾಡಸಂಗ ನ ಮತ್ತ ಕರ್ಕ ಹೋಗ್ಬಿಟ್ಟು ನಿಮ್ಮ ಮಾವನ ಕರ್
ಅಲ್ಲ ಬಸ್ ಸ್ಟ್ಯಾಂಡ್ಲ್ಲ ಇರ್ತಾನ ಸ ನ ಗ್ಯಾಪ್ ಒಂದಲ್ಲಿ ಇರ್ಬೇಕತನ
ಅದೆಲ್ಲ ಇದ್ದಿದ್ರೆ ಯಕಬಿಟ್ಟು ಒಬ್ಬ ಮನ್ಸ ಟೈಮ್ ಸೇವ್ ಮಾಡ್ಬೇಕು ಸಮಯ ಪ್ರಜ್ಞೆ ಇರಬೇಕು ಈ ಟೈಮ್ ನನ್ ಕೆಲ್ಸ ನಂದ ಏನಿದ್ದು ನಾು ಅದನ್ನ ಮಾಡ್ಬೇಕು ಅಚ್ಚುಕಟ್ಟಾಗಿ ಅಂತ
ಹ್ಮ್
ಏಳೂರು ಎಷ್ಟು ಾರೆ ಯಾಕೆ ಉಳ್ಸ್ಕೋಬೇಕು ನಮ್ಮ್ ಒಬ್ಬ್ರ ಹತ್ರ ನಮ ಕೆಲ್ಸ ನಾವವು ಮಾಡ್ಬೇಕು ಅಂತ ಬರ್ಲಿಲ್ಲ ಅಂತಂದ್ಮೇಲೆ ನೀನ್ ಹೆಂಗೆ ಇದ್ರು ಅದು ವ್ಯರ್ಥ
ಬಲ್ ನನ್ಗೆ ಮಾಡ
ಏದ ನಾನೇ ಮಾಡಲ್ಲ ನಿನ್ಗೆ ಅಟ ಹೋದ
ಹ್ಮ ಹಗೆ ಬುಡದ ಬೇರೆಯವ್ರಗೆ ಮಾಡ ಸುಮ್ನೆ ಆಗ್ಬದತ
ಹ್ಮ್ ನ
ಹ್ಮ
ಮತ್ತೆ ನನಗೆ ಇಂಟ್ರೆಸ್ಟ್ಗಳೇ ಒಟ್ಟೋಗ್ಬಿಟದ ಹ
ಹಾ ಅವ್ರನು ಕಾಲೇ ರಿಸೀವ್ ಮಾಡ್ತಿಲ್ಲ ನಿಮ್ಮ
ನಿನ್ನೆ ಅಕ್ಕ ಕಾರ್ಪಗೆ ಬನ್ನಿ ನನ್ನ ಫ್ರೆಂಡ ಒಬ್ಳ ಕಾಲ್ ಮಾಡ್ತಾಳೆ ಅಂತಂದ್ರು ಸರಿ ಮಾಡ್ಸವ ಅಂದಿ ನಿನ್ನೆ ನಂದು ನೆಟ್ ನೆಟ್ವರ್ಕ್ ಇರಲಿಲ್ಲ ಕರೆನ್ಸಿ ಇರಲಿಲ್ಲ ಅದಕ್ಕೇನೋ ಬರಲಿಲ್ಲ ಹಾಗ
ನನ್ ಡೈಲಿ ಫೋನ್ ಮಾಡ್ತಾ ನೀ ರೀಸೀವೇ ಮಾಡ್ತಿಲ್ಲ ಅವ್ರು
ಫಸ್ಟ್ ನಾರ್ಮಲ್ ಕಾಲ್ ಮಾಡುವ
ನಾರ್ಮಲ್ ಕಲಲೆ
ಕೇಳುತ್ತಿಲ್ಲ
ಅವರು ಇಶೂನೇ ಮಾಡ್ತಿಲ್ಲ ಅ ಯಾಕು
ಬತ ಬ ನಿಮಮ್ಮ ಮಾವ ಆಮೇಲ್ ಮಾಡುತ್ತಂತ ಮಾತಾಡವ ಎಷ್ಟ ಚೀ ಮಕ್ಿಗೆ ಬರ್ರಲ್ಲಿ ಹ್ಮ್ ಹ್ಮ
ಅ ನೆನ್ನೆ ಸೆವೆಂಟಿ ಟು ರುಪೀಸ್ ಬಂತ
ನಾನೆಲ್ಲೇ ಒನ್ ವೀಕ್ ಕ ನನ್ ಮಾಡೆ ಇಲಕ್ಕ ಪಿಂಕ ಯಾರಗ ಇರೋ ಟೈಮ್ ಇನ್ನು ನನ್ಗೆ ಯೂಸ್ ಮಾಡ್ಕೊಳಕಯ್ತಿಲ್ಲ ಎಷ್ಟು ಬೇಜ ರೇಟ್ ಆದ ಗೊತ್ತಾ
ಅದೇ ನಾನ್ ನಿ ನಾನು ಇನ್ ಯಾರು ಮಾಡಿದ್ದನು ನಿನ್ ಗಂಡ್ಯರು ಮಾಡದ್ರ ಗಂಡ
ಆ ಮ ಬ
ಕೂಡ ನೋಡ
ಏನಾದರು ಒಂದು ಕಣ ಬೇಗ ನೀನಾದೂ ಒಂದು ಮಾಡಿದ್ರೆ ಸಾಕು ನಾನು ನಾನು ಬೆಳಿಗ್ಗೆನ್ ಪಿಂಕು ನಾಲ್ಕಕ್ ಗಂಟೆಗೆದಡ್ತೀನಿ ಕಪಿಂಕು ಎಟ್ಟು ಹಡುಗೆ ಮ ಕ್ಲೀನ್ ಮಾಡಿ ಪಾತ್ರೆಗಳು ವಾಶ್ ಮಾಡಿಟ್ಟು ಅಡುಗೆ ಮಾಡಿಟ್ಟು ನೀರು ಕಾಯಿಸಿ ನಾನು ಇರುಕೊಂಡು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಟೀ ಕುಡಿದ್ರೆ ಕುಡಿತೀನಿ ಇಲ್ಲ ಅಂದ್ರೆ ಇಲ್ಲ ಕರೆಕ್ಟಗಿ ಎಳೂುವರೆ ಬಸ್ಸಿಗೆ ಹೋಗ್ಬೇಕು ಇವತ್ತು ಆ ಬಸ್ ಮಿಸ್ ಆಗಿ ಎಂಟು ಗಂಟೆಗೆ ಹೋಗಿ ಬೈಸ್ಕಂದೀನಿ ಡ್ಯೂಟಿಗ ಬಯಸ್ಕೊಂಡು ಹ್ಮ್
ನಮ್ದು ಹಂಗೆ ಒಂದ್ ನಿಮಿಷ ಕಾಲೇಜ್ ಕರೆಕ್ಟಗ ಹೋಗ್ಲಿಲ್ಲ ಅಂದ್ಬಿಟ್ಟು ಎಷ್ಟೋ ದಿನ ಹಿಂದಕ್ ಕಳಿಸಾರ ಈ ನಂಗಗೂ ಅನುಭವ ಆಕ್ಯದ ಬುಡವ
ಗೊತ್ತ ಸ ಟೈಮ್ ಸಾಕಾಗೋದಿಲ್ಲ ಹೆಂಗೆ ಎಷ್ಟೊತ್ತಿಗೆಗೆದ್ದು ಏನು ಮಾಡಿದ್ರೂ ಸಾಕಾಗೋದಿಲ್ಲ ಟೈಮ್ ಅಷ್ಟೊಂದು ಬೇಜಾರಾಗುಯ್ತದ
ಸಾಕಾಗಲ್ಲ ಅನ್ಬಿಟ್ರೆ ಒಂದೊಂದ್ ದಿನ ಸಾಕಾಗೋದ್ರ ನೈಟ್ ಹೊತ್ತೆ ತರಕಾರಿಗಳನೆೆಲ್ಲಾ ಗುಡ್ಸಿ ಇಟ್ಕೊಂಡಿರ್ತೀನಿ ಬೆಳಿಗ್ಗೆ ಅಷ್ಟೊ ಹೊತ್ತಿಗೆ ಎದ್ದು ಕಟ್ ಮಾಡ್ಬಿಟ್ಟು ಬೇ ಬೇಗ ಮಾಡ್ಬಿಡಮ್ಮ ಅಂತ
ನೀನ್ ಹಂಗಾದ್ರು ಮಾಡ್ತಿದ್ದಿ ನಾನ್ ನೈಟ್ ಟಯರ್ಡ್ ಆಗ್ಬಿಟ್ಟಿತ್ತಲ್ಲಾ ಊಟ ಊಟನ ಮಾಡಲ್ಲ ಸುಮ್ನೆ ಹಂಗೆ ಮಲಗ್ ಬಿಡ್ತೀನಿ ಹೋಗತಕ್ಕ ಊಟ ಮಾಡ್ತಿ ತಿರಗಂಟ ನಿದ್ದೆ ಊಟ ಇತ್ತಾ ಅನ್ಬಿಟ್ಟು
ಹ್ಮ ಏನ್ ಮಾಡೋದು ಇವತ್ ಕಷ್ಟ ಬಿದ್ರೆಂತ ನ ಅಸ ಇವತ್ ಕಷ್ಟ ಪಟ್ರ
ಅಪ್ಪ ಹಗೆ ನೆನಸ್ ಇಕಂಡೆ ನಾನು ಇದ ಮಾಡೋದು ಪಿಂಕು ನನ್ಗೆ ಶ್ರಮ ಪಡಕ ನನ್ ಬೇಜಾರೂ ಇಲ್ಲ ಯಾಕೆ ನನ್ನ ಶ್ರಮಿಕ ಪ್ರತಿಫುಲ ಯಾವತ್ತಿದೂ ಸಿಕ್ಕ ಸಿಗುತ್ತ ಅಂತ ಮತ್ತು ಶ್ರಮ ನನ್ನ ಎಮ ದೇ ಶ್ರಮ ಪಡ ವಲ್ಲ ಅಂತ ಬೇೇಕಾರ ಅಷ್ಟೇನ್ಯಾವ್ ತರ ನಾನಾಗಿದ್ ನನ್ ಕಷ್ಟ ಡಕ್ ನ ರೆಡಿ ಆ ಅವ ಸರಿನಾ ನೋ ನನ್ ಮಕ್ಳಗೂ ನನ್ ಮಕ್ಳಗಾದ್ರೂ ಒಳ್ಳೇದ ಐತೆ ಅಂತ ನಾನು ಎಲ್ಲಾ ತರದಲ್ಲೂ ಕಷ್ಟ ಬೀಳಕ ರೆಡಿ ಬೆಗನ ಗಪ್ತಾ ಯಾಕೆಂದ್ರೆ ಜೀವ್ನ ಇವತ್ತ್ದಂಗ ನಾಳೆ ಇರಲ್ಲ ಗೊತ್ತಾಗಬೇಕು
ಅದೇ
ಹ್ಮ ಹ್ಮ ನಾನ್ ಶ್ರಮ ಪಡದ್ನನೆ ನನ್ ಮಕ್ಳಗು ಯೋಗ ಕೊಡ್ತಾನೆ ಅವರುೂ ಕಷ್ಟ ಬಿಟ್ಟು ಚೆನ್ನಾಗಿ ಓದ್ಬೇಕು ಅವ್ರಗ ಕಷ್ಟ ಏನ ಅಂದ್ರ ಅಂತ ಗೊತ್ತಾಗಬೇಕು ಯಾಕಂದ್ರೆ ಅವ್ರ ಕಷ್ಟ ಗೊತ್ತಾದಾಗ್ಲೇ ಅವ್ರ ಜೀವನನ ಅವ್ರು ರೂಪಿಸ್ಕೊಳಕ್ಕ ಆಗೋದು
ಹಾ ಇದಂತೂ ನಿಜ
ಅಲ್ವಾ ನಿಜ ಈಗ ಮಧು ಮಾವನೇ ಶುಕ್ ಹಕ್ಕದಿಂದ ಸಾಕಿಸ್ಬಿಟ್ಟು ಏನುದ ಮಾಡಾತಿದಾರವ
ಹ್ಮ ಅದೇ
ಈಗ ಅವ್ರಗ ನಾನ್ ಪಟ್ಟಿರೋ ಕಷ್ಟ ಗೊತ್ತಾದ್ರೂ ತಾನೆ ನಮ್ಮಮ್ಮಿ ಈ ತರ